ಫೋನ್ ಹು ಅಮ್ಮ್.
ಊಟಾಯತ. ಅ ಹೌ ಆರ್ ಯು. ಆಮ್ಮ. ಹೌ ಆರ್ ಯು. ಐ ಆಮ್ ಫೈಣಅನ್ಬೇಕು ಬೇಕು. ಐಎಮ್ ಫೈನ್. ಹೌ ಆರ್ ಯು.
ಪು ಎ ಪವಾ ಐಪುಲ ಆಯಂ. ಂಡ ಕೇಳ. ಹ್ಮ ವಾಟಿ ಜಿವರ್ಣೇನು ಹಾ ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ನಿನ್ನ ಹೆಸರು ಹೆನ್ ಅಂತ ಅರ್ಥ ಎಂಗಿಲ್ಸ್ ನಲ್ಲೆ
ವಾಟ್ ಇಸ್ ಯುವರ್ ನೇಮ್. ಮೈ ನೇಮ್ ಇಸ್ ರಾಜಪುತಿ. ಮ ನೇಮ್ ಅಂದ ನನ್ನ ನೆಸರು. ಮೈನೇಮಜಪ್ರಕೃತ ಮಖು ಅನ್ನು ವಾಟ್ ಇಸ್ ಯುವರ್ ನೇಮ್. ಮೇ ಹ್ಮ ಜ ಪ್ರಕೃತಿ ಕಲ್ಚತು.
ಹೌ ಇ ಅವ ಫಾದರ್ ನೇಮ್ ಆಟಜಿ ಅವರ್ ಫಾದರ್ ನೇಮ್. ಪದರ್ ಪದರ್ ಅಂದ ತಂದ ನಾನು.
ಮೈ ಮೈ ಫಾಾದರ್ ನೇಮ ಇ.
ಪಾದ ಮೈ ಪಾದ ಪಾದ ನೇಮ ನಮ. ಈಜ ಈ ಚಂದ್ರಶೇಖರ್ ಚಂದ್ರಶೇಖರ್ ಗಡಿ ಯರ್. ನಟರೇಶ್ ನೀ. ವಾಟೀಜರ ಅಡ್ರೇಶ. ವಾಟ್ ಇಸ್ ಯುವರ್ ಸರ್ ನೇಮ್. ವಾಟ್ ಇಸ್ ಯುವರ್ ಸ ರ್ ನೇಮ್. ಮೈ ನೇಮ್ ಇಸ್ ರಾಧಾ. ರಾಧಾ. ಹ್ಮ.
ಹಲೋ.
ಯ ಹ್ ಕ ಹಲೋ ಕಡ ಏನ್ ಕೊಡ್ಲಿ. ಬ್ಯಾಂಡ ಬಜೆ. ಒ ಊಟಾನೇ ಮಾಡಲ್ಲ ನೋಡಕಿ ನಾು ಊಟಗರ್ತ. ಊಟ ಹೆಂಗ. ನೀವ್ ಹನ್ ಹೋಗುದು ನೀವ್ ಹಂದ್ರ ಉಂಟಿ ಹೋಗ್ರ.
ಕ್ಣ ಒಟ್ಟೆ ನಾನುಟ. ಈ ಮನ್ ಮೀನ್ ಸುತಿಿ ಮತ್ತು ಅಲ್ಲಿ ತುಂಬ್ರು. ಎಲ್ಲಿ ಶಕ್ತಿತೆ ಎಲ್ಲಾ ಕುುಂಡೆ ಹೋಗ್ಯನು. ಹ ಕೊಲಿ ಬರ್ತ. ಕುಂಡೆ ಅಂತ ನಿಿನಯ್. ಊಟ ಮಾಡ್ದಂಗೆಲ್ಲಾ ಶಕ್ತಿ ಬರ್ತ ಯಾರನ್ನ. ಕಿಡ್ನಾಪ್ ಮಾಡಿದ್ರ ಹಿಂಗ ಹಿಂಗ ಹಿಂಗ ಹಿಂಗ್ ಕರಾಟೆ ಮಾಡಿಬಬೇಕ. ಹ್ಮ ಹ್ಮ್. ಕ್ಣ ಬಟ್ ಸುಚ್ಚಿ. ಮತ್ತಿಗಿ ಗುದ್ದಿ ಕಾಲಿಗಿಂತಲಿ ಮಲ್ಕಾಳಿಗ್ ಗುದ್ದಿ ಓಡ್ ಬಂದ್ಬಿತು ಓಡಿ ಬಂದ್ ಕೆಸಿ. ಹ್ಮ್ ನಾವ್ ಹೊರಗ್ ಇರ್ತೀವಲ್ಲ.
ಕಿಡ್ನಾಪ್ ಮಾಡಕ್ ಬಂದ್ರ ಹಿಂಗ್ ಹಿಂಗ್ ಗುದ್ಧಿ ಕಾಂಗಟ್ ಬಟ್ ಚುಚ್ಚಿ ಓಡೋಡಿ ಬಂದ್ ಬಿಡೋದು. ಮಾನ್ಯಕ ನಾ ಹೇಳರ್ತೀನಿ ಅದೆಲ್ಲಾ ಕೇಳ್ತದ ಕೇಳ್ ಮಿಸಬಿ ಅವ ಏನವ್ವ ಗುಂಡು ಹ್ಮ್ ಮಿಸ್
ಬಿ ಅವಂದ್ರ ಯಾರ್ ಎಲ್ಲೆಲ್ಲಿ ಏನೇನ್ ಮುಟ್ಟಬಾರ್ದು. ಇಲ್ಲಿ ಇಲ್ಲಿ ಹ್ಮ್ ಇಲ್ಲಿ ಇಲ್ಲಿ. ಹ್ಮ್ ಮುಟ್ಟಬಾರ್ದ ಅಲ್ಲೆಲ್ಲಾ. ಹ್ಮ ಯಾರ್ನ ಮುಟ್ಟಿದ್ರ ಅಂದ್ರ ಅದ ಮಿಸ್ ಬಿಹೇವ್ ಅಂತ ಅರ್ತದು. ಹೋಡುದ ಬಿಡಬೇಕು ಹ್ಮ. ಕಪಾಳಿಗ್ ಕೊಟ್ಟಬಿಡಬೇಕ್ ಹಿಂಗ್ ಕಪಾಳ ಕಪಾಳ ಅವ್ರು.
ಹ ನಿಮ್ ಪಪ್ಪಾ ಅಂತ್ರು ಏನೇ ಸರಿ ಕಲ್ಸಲ್ ಹೋತದ ದುಡ್ ಅಡ್ಡಯಾಡ್ತದ ಓ ಅ ಬಂದ ಮಾಡಿನಲ
ಹಾ ಎನಿಲವ್ವ.
ಪಪ್ಪಾ. ನಿಮ್ ಪಪ್ಪ ಏನು ಹೇಳದಿಲ್ಲ ಬಂದ್ ಮಾಡ್ ಬಂದಿನಿ ಮಾಮಾ ಎಲ್ ಹೋಗ್ಯನ ಹೊರಗ ಹಾನ್ ಮ ಕಟ್ಟಿ.
ಹ್ಮ್
ಇಟೇ ಇರತ್ಲೆ ನೀ ಅಂವ ಏನೇನ್ ಹೇಳ್ತಿ ಎಲ್ಲ ತಿಳಕೋತಾವ್ ಅವು. ನೀ ಏನಿಲ್ಲ ಪಪ್ಪಾ ವಾ ಆಯ್ತ ಬರ್ತಿದಿ ಫೋನ್ ನೊಡ್ತಿದಿ ಮುಕ್ಕೋತಿದಿ ಹೋತಿ. ಹೆಡ್.
ಯಡ್ಡು. ಇಯರ್ರ್ ಐ ಐ ಐಬ್ರೋ. ಐಬ್ರೋ ಹಣಿಗಿ ಏನಂತರ ಅಮ್ಮು.
ಹ್ಮ್ ಇದಕ್ಕ ಕಪ್ಪಳಿಗಿ. ಏನೋ ಅಂತರಪ್ಪ ಹೈಬರ್ಡ್ ಕೆನ್ನೆ. ದ ಮೌತ್. ಬಾಯಿ ನೋಜ.
ಮೂಗು. ನೋಜ ಅಂದ್ರ ಎನ್ ನೋಜ್ ಮೂಗು ಮೂಗು. ಬಾಯಿ ಇ ಇ ಲಿಟ್.
ಲಿಫು ಅಂದ್ರೆ ತುಟಿ ತುಟಿ ತುಟಿ ಟಿಟ್ ಟಿಟ್ ಹಲ್ ಹಲ್ಲ ಟಂಗ್ ನಾಲ್ಗೆ. ಗದ್ದಕ್ಕ ಕಪ್ಪಾಳಿಗಿ ಏನ ಅಂತಾರಲ್ಲ ನೆನಪ ಬರವಲ್ದು.
ಎದೀಗ್ ಎನ್ ಅಂತಾರ ಹ ಅಮ್ಮು. ಹ್ಮ್ ಎದೀಗ್ ಎನ್ ಅಂತರ ಹ್ ಏನಂತರಪ್ಪ ಎಲ್ಲಾನೂ ಇಟ್ಟಿರ್ತಿದೀ ಮತ್ತ ಇದ್ಯಾಕ ಗೊತ್ತಿಲ್ಲಲ್ಲ ಮೆನ್ ಈ
ಇದ್ದ.
ಹಾ ಏನ್ ಬ್ಯಾಡಗಿತ್ತೋ ಅವೆಲ್ಲಾ ಗೊತ್ತಿರ್ತದ ಏನ್ ಬೇಕಾಗಿತ್ತೋ ಏನು ಗೊತ್ತಿರಲ್ಲ.
ಏ ಸ್ಟಮಕ್ ಅಂದ್ರ.
ನಮಕ ಹದು ತಟ್ಟೆ ಅಂತ್ ಥ್ಯಾಂಕ್ಸ್ ಅಂದ್ರೆ ಕಾಯಿ ಲೇಗ್ ಅಂದ್ರೆ ಕಾಲು
ಹ್ಮ್
ನೀಲ್ ಅಂದ್ರೆ ಮೊಲ್ಕಳು ಉಂಗುರು ಫಿಂಗರ್ ಅಂದ್ರೆ ಬೆರಳು ನೆಟ್ಟು ಬೆರಳ್
ಮತ್ತು ಯವ ನೀ ಬಂತ್ತು ನನ್ನ ಹುಚ್ಚಿ ಮಡ್ತಾಳ್
ಕೂದಲು ಕೂದಲು ಯಾಕ್ ಮಾತಡಲ್ಲ ಮತ್ತೆ ಮಾಡುವ ವಯಸ ಮಾಡತವ ನಿನ್ ಹಂಗೆವ ಕ್ಕ ಕುತ್ತಿರೊದೆ ಏನ್ನೆನತ ಕೆನ್ನೆಗೆನೆ ಅಂತಾರಲ್ಲ ಕಣ್ಣು ಸರಿ ಬಿತ್
ಹ್ಮ ಚಂದದ ಊಟ ಮಾಡಿ ಪಿಚ್ಚರ್ ಆಗಿ ನಿನ್ ಏನಾದ್ರೂ ಆಗು ಪೋಲೀಸ್ ಆಗತ್ತೀನಿ ಇದು ಅಡ್ರಸ್ಸ ನಡಿ ಕಾರ್ಯಕರ್ತ ಮಾಡ್ತೀನಿ ಡ್ಯೂಟಿ ಮಾಡಕ್ ಹೋಗ ಬಾರಿ ಯೊ ಯೊ ಯಾವು ಊರ
ಹ್ಮ ಹ್ಮ ಪೋನ್ ಮಾಡ್ ಎಷ್ಟು ಎಂತೆಂತರಿಗ ಸಹ ಬಿಟ್ಟಿದ್ದಲ್ಲ
ನಮ್ಗೆ
ಯಾವಾಗ ಏನ್ ಮಾಡ್ತೀಯ ಯಾವಾಗ ಎಟ್ಟ ಕೆಸಿತ ಒಂದೆನ ಮಣ್ಣಾಳ ಸುಮ್ಮನೆ ಮಕ್ಕಾ ಅಟದು
ನಡ್ಬೇಕ ಅವ ಪರ್ ಜೀವನ್ ಎಲ್ಲಾ ನೋಡ್ಬೇಕು ಹ್ಮ್
ಮತ್ತ ಅವಾಗ ಒಂದನ ಹೋಗಬೇಕಾ ಹ್ಮ್ ಪಪ್ಪ ಪಪ್ಪ ಪಪಾ
ಪಪ್ಪ ಬಾಯಿ ಇನ
ಹ್ಮ್ ತಾನ್ ನೀನು ಒಂದ ಎರಡ್ ಬರ್ಪ್ಪ ಹ ದಿನ ಕೀಟಿ ಕಿಟ್ಕಳ ನ ತು ಬಾನತ ಎಷ್ಟ್ ಗ್ರಾಂ ಐತೆ ನೋಡ್ ಸಚ್ಚ ಮನ್ ಕಾಲದು ಮಾಡದು ಬೈ ಎಷ್ಟ ಬರುಸಗದ ಬ್ಯಾನ್ ಆಗಬಟ್ಟ ಒಟ್ಟು ಕೂಡ ಅಲ್ದ
ಯಾರ
ಮುಟ್ಟಿ ನೋಡಿ ಇಲ್ಲಿ ನೋಡ ನೋಡ ಯಾವಾಗ್ ಮುಟ್ಟದ್ದೆ ನ ನಂಗ ಕಾಣ್ತದೆವಪ ಇವರದ್ ನೋಡ್
ಬ್ಯಾನೆಗೆಟ್ವೆ ಇವೆಲ್ಲಾ
ನೀನ್ ಹೆಂಗ ನೋಡ್ರಿ ಹಂಗ್ರಿ ಅಂತ ನಮ್ಮ ತಂಗಿ ಅವ್ರ ಜೊತೆ ಈ ಅಪ್ಪ ರಿ ಅಮ್ಮ ರಿ ಡಾಕ್ಟ್ರ್ರೀ ಇಲ್ಲಿಂಗಗೇತ್ರಿ ಊಟ ಐತೇನ್ರರಿ ಚಾಕ್ ಕುಡದ್ರ ನ್ರರಿ ಏನ್ ರಿ ಈ ತರ ಮಾತಾಡಬೇಕು ಜಕ್ಕ ಮಾಡ್ದಿ ಊಟ ಮಾಡ್ದಿ ಅವ್ರ ಯಂಗ್ ಮಾತಾಡ್ತಿದ್ದೇವ ನೀನು ಹೇ ಏರಿ ಅಲ್ಲ ಅದು
ಅಣ್ಣ ರಿ ಅಕ್ಕ ರಿ ಅನು
ವಟು ಗುಡ್ ಗುಲ್ ವಟು ಗುಡ್ ಗುಲ್ ಶೈಲಾವಾ ಅಂಬರಾಡು ಹೌದ ಇಕೊಂಡು
ಮುಕ್ಕಂಡ ಬರ್ಜರ್ ನಿಿದ್ದಡ್ತಾವತ್ತ
ಇವಾಗ